ಹಲೋ
ಕೆಳಿಸ್ತದೆ ಅಪ್ಪಯ್ಯ
ಹಾ ಕೇಳಸದ
ಏನ್ ಮಾಡ್ತಾ ಇದ್ರ.
ಇಡ್ನ ಮನೆಗ
ಊಟಾ
ಇಲ್ಲ ತೀ ನಿಂದು.
ನಮ್ದ ತಿನ್ಬಿಟ್ಟ ತೋಟಕ್ ಬನ್ನಿ ಒಳು
ಹ್ಮ್
ಅಮ್ಮನಯತೋದೇವರೇ ಅಮನಗನತ ಹ ಒನ್ನೆ ಕೊಟ್ಟ ಹತ ಇದ್ರಿ ಮಳೆ ಜೋರ.
ಹ ಏನಿಲ್ಲ ಮಧ್ಯಾಹ್ನ ಎರಡು ಗಂಟೆಗೆ ಬಿತ್ತು ನೀ ನೀರಷ್ಟು ನಿಂತುಯ್ತ ಸಾಯಂಕಾಲದಾಗ ಶುರು ಆಯ್ತ.
ಬಿಿದ್ದಾದ.
ಸಧ್ಯಾಗ ಬಿತರು ಅಷ್ಟ ಪರವಾಗಿಲ್ಲ ಮಧ್ಯಾಹ್ನ ಬಿದ್ದುಂತ ಆಯ್ತು.
ನಮ್ಕೊನನ್ ಎರಡ್ ಗಂಟೆಗಿಂದ ಸ್ಟಾರ್ಟ ಬಿಡೋದು ನಿಲ್ ಮುತವದ
ಹ್ಮ್
ಅದಕ್ಕ ಇಲ್ಲಿ ಗಾಳೆಲ್ಲ ಒಂದೊಂದ ಗಿಡ. ಬಿದತವಾ
ಕಡ್ಡಿಗ್ಲಾಕಕ್ ಹಾಕಿದ್ರೆ ನಾನ ಇನ್
ನಾವೇ ಯಾಕೆ ನಿಮ್ಮ ಮಾಮನ ನಿಮ್ಮತ್ತೆ ಒಂದಾಸ ಕಟ್ಟೆವ್ರೆ
ಹ್ಮ್
ಇವಾಗ ನಾಾನು ಅಡಗ್ ಮಾಡಿ ಕುೂಟ್ ಬನ್ನೆ ಇರೋದ ಕಟ್ಕೊಂಡಳ್ ೋಗೋದ ಅವ್ರ ಊಟಕ್ಕೆ ಹೋದ್ರ
ತೊಟ್ಕೊಂಡು ಹೊಲ್ಟ ಹೋಗೋದು
ಯೇ ಅಮ್ಮಾಯನ ಎನ್ ಮಾಡತಾಆವ್ಳೆ
ಅಮ್ಮಾ ಹೇಳಲ್ಲ ಆಲ್ಟ ಕೇಟ್ ಕೊಡ್ತಾರ ತಕ್ಕ ಮಾಡಾರಂದರು
ಹ್ಮ ಹ್ಮ
ಕಾಲೇಜ್ ತ ಕೊ ಆಲ್ಟ ಕೇಟ್ ಕೊಡ್ತಾರ
ಹಾ ಇದು ಎಲ್ ಚೆನ್ನಾಗಿತ್ತ ಅವ ಬಟ್ಟಿಲ್ಲ ಚಿಕ್ಕಪೇಟೆಗ ತಕೊಟ್ಟಿರ ಚಿಟಾಕ ತಕೊಟ್ಟಿರೋ ಚೆನ್ನಾಗವೇ
ಚೆನ್ನಾಗಿ ಇತಾವ ಎಲ್ಲ ಬ ಬಟ್ಟಿಂಗಡಿ ಅಂತ ಸಿ ಬಲ್ಲ ಎಲ್ಲಿಗ್ ಬಕ್ಲ್ಕರ್ದ ನೋಡಿ ಹ್ಮ್ ಮಜಸ್ಕ್ತ ಅ ಎಲ್ಲ ಬಟ್ಟಿ
ಹಾ ಕಾಸುಗಳಿರ್ಬೇಕು ನಮ್ಮ ಸ್ವ ಕೈಯಾಗ ಒಬ್ಬರು ನಮ್ಮೆಂಡ್ ಹೋಗಿ ಅವ್ರ ತಕ್ಕದ ಕಾತ್ಕೊಂಡ್ರ ಆತದ
ನ್ ಅವ್ರ ಏಳ್ ದಷ್ಟ ತಕ ಹ್ಮ್ ಅಂದ್ರೆ ಅಲ್ಲಿ ಕ ಆರ್ ಪೇಟೆ ಅದ ಬರೀ ಬ ತಿಂಗಡಿಿಗೆ ಅಲ್ಲಿ ಹ್ಮ್ ಅದೇ ಕೇರ್ ಮಾರ್ಕೆಟ್ ತಗ ಕೇರ್ ಮಾರ್ಕೆಟ್ ಸಗ ಬರಿ ಹೇ ಅವೆ ಅವೆ ಅಂದ್ರ ಮಾಮೂಲಿ ಇವಾಗ ಪಲರಕ್ ಸೇಳ್ಸಿರಲ್ಲ ಹಗೆ ಅಂಗಡಿ ಮಾಮ್ಮೂಲಿ ಅಂಗಿಗೆ ಇತ
ಹಾ
ಸ ಈ ಬಟ್ಟ ಕಲಾ ಉಪಾತ್ಮ ಹಾಕಲ್ಲಮ್ಮೂಲಿ ಬ ಡೈಲಿ
ಹ್ಮ ಅಂಗಡಿಲ್ಲಲ್ಲ
ಮಡುಿಕಲಲ್ಲ ಫುಟ್ಪಾತ್ ನ ಆಂಗಡಿಲ ಹ ಭರಿ ಹ ಅಂದ್ರೆ ಅಲ್ಲಿ ಜಾಸ್ತಿ ಆದು
ಹಾ
ಹಾ ಹೆಂಗ್ರೆ ಪೂರ್ತ ಬರೀ ಬಟ್ಟೆಗ್ ಶೇರ್ ಮಾರ್ಕೆಟ್ ಅಲ್ಲ ಚಿಕ್ಕರ್ಗ
ಎಲ್ಲಿ ಕರ್ಕೊಂಡತಾನ ಅಲ್ಲೇ ಬಸ್ ಇಳಿಯೋದು ಅಲ್ಲೇ ಎಕ್ಕೋದು ಅಂತ ಹೇಳಿದನಪ್ಪ
ಮೈಸ್ ಬಂತ ಅಂತತನ ಎಲ್ಲ ಕರ್ದೊಂಡರ್ತ
ಹಾ ಅಲ್ಲಿಕ್ಕೆ ಹೋಗನಾ ಇಪ್ಪನ್ ತಿನ್ನಾನ
ಅಲೋ
ಅಲ್ಲ
ಹಲೋ ಅಲೋ ಅಮ್ಮ ಏನ್ ಮಾಡ್ತಾವಳ ಅನಕ ಅಮ್ಮಾಯನ ಅಮ್ಮಾಯನು ಇವಾಗ ಇಷ್ಟೊತ್ತು ಏ ಬತ್ ೋನ್ ಬಿಸಿಿ ಬಂತು ಹಲೋ
ಯಾರ್ದು
ಅಮ್ಮ ನ್ ಮಾಡ್ತಾವಳೆ ಹ್ಮ್
ಕಟ್ ಮಾಡಗ
ಕಟ್ ಮಾಡ್ತಾ ಇದ ಇದ್ನಿ ಮಾಡ್ತಾನೆ ಅವಳ ಅಕ ಹೊಲ್ಡಿಕ್ಕಕ್ಕ ತೋರ್ಸಕ್ಕ ಅಲ್ಲಿ ಅವೇನ ತೋರ್ಸಕ್ಕ ನಾನ ಏನೋ ಹೇಳಿದ್ನ ಹೇಳೇಳು ಅವ ತೋರ್ಸಕ್ಕ ಫೋನ್ ನನ್ ಮಾಡ್ತಾನೆ ಅವಳೆ ಅವ್ಳು ಇವಾಗೇ ಮಾಡ್ಬೇಕ ಗೊತ್ತಾಗಲ್ಲ ಕಟ್ ಮಾಡ್ತಾ ಇದ್ರೆ
ಹ್ಮ್
ಒಂದ್ ಹತ್ತು ನಿಮಿಷ ಇದ್ರೆ ಆಗಲ್ಲ ಮನೆಗ್ ನಂದು ಅದೇನ ಮಾಡ ಹಯ್ಯ ಮೆಸೇಜ್ ಆಕ
ಹ್ಮ್ ಆಯ್ತ ಅಗೆ
ಆತದೇನು ಮೆಸೇಜ್ ಹಾಕ ಅಯಯಾ ಅಪ್ಪಯ್ಯಏನಂದು ಫೋನ್ ಇದ್ರೆ ಮಾಡಾ
ಹ್ಮ್
ಇನ್ನೊಂದು ಫೋನ್ ಇದ್ರೆ ಮಾಡ
ಎಷ ಹಾಕರು
ಮೆಸರ್ ಹಾಕಿದ್ದ್ಯಾ ಯ ಓ್ತ ಓತಾವಳಿ ಒಂದ್ ಹತ್ ನಿಮಿಷ ಇರುವ ಅನ್ನು ತಿರ್ಗ್ಬೇಕಾದ್ರೆ ನೋಡ್ತೀನಿ ಆಗ್ದ
ನೋಡಿರಿ
ನೋಡಿಲ್ಲ
ನೋಡಿಡ್ಲು
ನೋಡಿದ್ಲ ಹಾ ಮಾಡಲ್ಲ ಬಿಡು ಅಲ್ಲೇ ಇರೋನು ವೆಯ್ಟ ಮಾಡು ಅಂತೇಳ ಹಾಕೋ ಫೈವ್ ಮಿನಿಟ್ಸ್ ವೆಯ್ಟ ಅಂತಾಕ ಹಾಗೆ ಏನ ಕೇಳಸದೆ
ಹ್ಮ್
ಅಲೋ, ಕೇಳಏನ್ ಮಿ ದ್ಲ ಅಡ್ಗೆ
ಆಸಪ್ಪು ನಿನು ಚಂದ ತ ಬಂದ ಕಾಯಿ ಎಲ್ಸಂದ್ರ
ಎಲ್ಲಾ ಮುಂದಿನ ತಿಂಗಳ ಬೆಳ್ಳಂಬರಿಯಕ್ ಸೇರನ್ ಬಿಡ್ರಿ
ಹ್ಮ್
ಇಪ್ಪತ್ತಾರನೇ ತಾರೀಕು ಅನ್ನ ಗಂಟೆ ಬತ್ಕಿರೋರ ಯಾರ ಸತ್ತರವರ ಯಾರ ಹಾ ಅವಳು ಹೇಳಿದ್ದಲ್ಲಕ್ಕರೆ ಅವಳ
ಹ್ಮ್ ಹ್ಮ್
ನಾನು ಅಮ್ಮನ್ ಮಾತಾಡೇನ್ ಹಲ
ಹ್ಮ್ ಹ್ಮ್ ನಿನ್ನೆಂತ ಒದತಾಇದ್ಲು.
. ಇಲ್ದಾಗ ಮುಂದೆ ತಿಂಗಳದಾಗ ಒಂದ. ಹ್ಮ್, ಕೆಲ್ಸಕಂತಿ ಅವ್ಳ ಮಾರ್ತ ಮಾತಾಡ್ಸ
ಎಲ್ಸ್ಕೋತಾಳಂತಿಲ್, -
ಗಲ್ಲ ಹೋಗಿದ್ದೇ ನೀ ಬಲಾರಣ
ಹ್ಮ
ಇಲ್ಲಮ್ಮ
ಮಾ ಹ ಯಾವಾಗ ಕರ್ಪರ್ಶ ಆಗಿಂದ ಮಾತಾಡ್ಸಲ್ಲ
ಹ ಅಲ ಲ್ಲ ನೀನ ಎಲ್ಲಿ ನೋಡ್ದೆಲ್, ನ್ನ ಅವನ ನೀನ್ ಹಡ್ಕೊಲಾರ
ಇಲ್ಲ ನೀನ್ ರದೀಶ್ನ ಗೇಟ್ ಆಗ್ಬಿಡಕ್ ಹೋದ್ನಿ, ರದೀಶ್ನ ಗೇಟ್ ಆಗ್ಬಿಡಕ್ ಹೋದ್ನಿ.
ಹಾ
ಅಲೋ, ಅವಾಗ ಕಾಣಸಿಲ್ಲೇಳವ ಅದ ದೇಶನ್ ಗೇಟ್ ಹಕ್ಬಿಡಕ್ು ಅ ಹ್ಮ ಎಲ್ಲಿ ಕೆಲ್ಸಕೋತಾರ ಅಣ್ಣ.
ಕೆಲ್ಸಕ್ ಹೋಗತಾ ಇಲ್ಲ ಹೋಗಕ ಅವರು ಮುಸ
ಹಾ, ಹಾ ಎಲ್ಲಿ ಹಾಸ್ಪಿಟಲಾಗ.
ಅದಕ ಅವಳ್ ನಮ್ಮ ಅಪ್ಪ್, ದಶ ಹ್ಒಎಲ್ಲೆಲ್ಲಾ ಮೂರ್ ನಾಲ್ಕ ಹತ್ರ ಕೊ ಕೋ -ಹೋಗು ಬಂದವಳೇ, ಕೀ ಕೊಟ್ಟು -ಬಿಟ್ಟು ಬಾರೋಗ ಪ್ಪಾ, ಒದ್ತಿನಿ ಒಂದಲ್ಲಾ!
-ಏನ ಇನ್ನು ಇಂಟರ್ನ್ಶಿಪ್ ಆಗ್ಬೇಕು ಏನ ಅಂತಾಇದ್ಲ್.
ಹಾ, ಅದೇ ಓದ್ತೀನಿ ಇನ್ನೊಂದ್ ಎರಡ್ ವರ್ಷ ಅಂದ್ಲು ಓದ್ಲಿ ಅತ್ತ ಹೋಗ್ಲಿ ಅಪ್ಪ ಸ್ವಾಮಿ ಏನು, ಇಲ್ತಗ ಅಯ್ಯೂ ಏನಕ್ ಓದಿದ್ನಕ್ಕ ಅಂತಲ್ಲ ಅದ್ ಬ್ಯಾಡಂತೀವಿ ಅಕ್ಕಾ, ಅಮ್ಮ ಎಲ್ ಹೋದ್ಲು ನೋಡ -ಅದು ಬ್ಯಾಡ ಅಂತ ಅದ್ಯಾವುದು ಎಂ, ಬಿ, ಬಿ, ಎಸ್-ಎಂ, ಎಸ್, ಸಿ ಎನಾ ಎಂ, ಬಿ, ಬಿ, ಎಸ್ ಅದೇನೋ ಮಾಡಿರ್ಬೇಕಂತಪಾ.
ಬಿಎಸ್ ಸಿ
ಹಾ, ಬಿ, ಎಸ್, ಸಿ ನರ್ಸಿಂಗ್ ಅಲ್ಲ-
ಅದೇನೋ ಮಾಡಿರ್ಬೇಕಂತೆ ಅಂತ ಹೇಳಿದ್ಲು. ಅವ್ರ ಬೇಕಂತೆ ಇವರು ಪ್ಯಾರ ಮೆಡಿಕಲ್ರು ಅವರ ಬ್ಯಾಡಂತೆ ಅಂತ ಹೇಳಿದ್ಲು ನಮ್ ಕೂಡ.
ಇವಾಗ ಮಾಡಬಾರದಿತ್ತು ಪ್ಯಾರಾಮೆಡಿಕಲ್,
ಅದೇನ್ ಮಾಡ್ತಾಳ ಇನ್ನೊಂದ್ ಎರಡ್ ವರ್ಷ ಅಮ್ಮ ಓದ್ತೀನಿ. ಇರಪ್ಪೋ ನಾನ್ ಹೋಗಲ್ಲ ಹೋಗಪಾ ನಂಗ ಸಾಕಾಗೋದೇ ಅಂದ್ಲು -
ಕೇಳಿ- ಕೇಳಿ, ಹ್ಮ್
ಬಾದೆದಪ್ಪಯ್ಯ ಹೋದದಷ್ಟೇ ಈಜಿ ಇಲ್ಲ ಕೆಲಸ ಸಿಕ್ಕದ
ಹ
ನಿನ್ನ ನರೇಂದ್ರಗನ್ ಮಾಡತ್ತಾಗ ಮಾಡ್ಬೇಕಾಯತಿತ್ತ
ಹೂಗ
ಏನ
ಹ
ಅಲ್ಲ ಒಂದಎರಡ್ ದಿನ ಅಲ್ ಮಾಡಿ
ಅಲ್ಲೇ ಮಾಡಕ್ ಕುಂತೀನಿ ನಗಂತೂ ಯಾವ್ ಎಕ್ಸಾಮ್ ಎಲ್ಲ ಅವತ್ತು ಎಕ್ಸಾಮು ಆದರ ಯಾವ ಇಂಟರ್ವ್ಯೂ ಇಲ್ಲ ಇಲ್ಲ ಅವ್ ರಜೆ ಹಾಕಿದ್ರೆ ಸುಮ್ನಿರ್ತಾರ ಅವ ರಜೆ ಮೊದಲೇ ರಜೆ
ಇವಾಗೆಲ್ಲಾ ಕ್ಲಿಯರ್ ಆಗಿದೆ ನೋಡ್ ಓದುತಿಯೇನು
ಏನೋ ಎಲ್ಲಿ ಇ ಕೆಲಸಕ್ಕೆ
ಏನೋ ಇಪ್ಪತ್ತೊಂದ ಸಾವಿರ ಕೊಡ್ತಾರಂತೆ
ಕೊಡ್ತಾರಾ
ಹಾ ಹೋಗ
ಹ
ಹೋಗಬೋದು ಅದಕ ಹೋಗು ಆರಾಮಾಗಿ ಇಲ್ಲಿ ಇಲ್ಲಿಯಲ್ಲಿ ಟೈಮ್ ಪಾಸ್ ಮಾಡೋಬಾಡ್ಲು
ಹ
ಅದಕ ಹೋಗಬಹುದು ಆರಾಮಾಗಿ
ಹ
ಮನೆಗಿದ್ದು ಕುತ್ಕೊಂಡಿದ್ರೆ ಏನ್ ಬರ್ತದ ಇವಾಗಿನ ಎಲ್ಲಿ ಹಾಕಿದ್ದೀಯಾ
ಹು
ಇವಾಗ ಇನ್ನೆಲ್ಲ ಹಾಕಿದ್ದೆ ಹು
- ಏನು ಇಲ್ಲ ಇಲ್ಲಿ